ತೌದ್ರ್
ಎಲ್ಲಿ ಶಾಪೂರ್ ಬಂದ್ಯ. ಅದ್ ಏನ ಸಂತಿ ಮಾಡ್ಬೇಕಂತ.
ಎಗ್ಜಾಮ್ ಆದ್ವಾ.
ಏ ಮುಗ್ದು ಅವಾಗೆ.
ಪರ.
ಹಾ
ಪೇಪರ್ ಹೆಸ್ ಇದ್ವು.
ನಂಬು ಐದ್ ಇದ್ವು.
ಇದ್ ಒಂದ್ ತಿಂಗ್ಳ ಆಯ್ತ ಮುಗ್ದ.
ಹ್ಮ ತಿಂಗ್ಳೇನ್ ಆಗಿಲ್ಲ ಹ ಒಂದ್ ಹನ್ನೆರ್ಡ್ ದಿನ ಆಯದ.
ಎಷ್ಟ ಓಟ್ ಟೋಟಲ.
ಪೇಪರ. ಒಂದ್ ಐದ್ ಆರ್ ದಿನ ಆಟೆ ಹಾ. ಅಂದ್ರೆ ಗ್ಯಾಪ್ ಗ್ಯಾಪಿದ್ದು ಸ್ವಲ್ಪ ಡಿಲೇ ಆಯ್ತ ಅಷ್ಟೇ. ನಿಂಬ ಮೂತ.
ನಮ್ದನ್ ಮುಗಿತಲ್ಲ ಮೊನ್ನೆ ಯಾವಾಗ ಅಂದ್ರೆ ಎರ್ಡನೇ ತಾರೀಕು ಮುಗಿತ.
ಹ್ಮ್ ಹ್ಮ್
ಇದಿತ ನಡ್ದ ನೋಡಂ.
ಐ ಉಜಳ್ ತಿ. ಅಬೋ ಅಷ್ಟ್ ಯಾಕ್ ಲೇಟ.
ಕರ್ ಆಯ್ತಲ್ಲ ಮ ಸ್ವಲ್ಪ ಸ್ಯಾಲರಿ ಹೆಚ್ಚಿಗೆ ಮಾಡಿ ಯಾರ್
ಹಂಗರಡಿಗ್ರಿ ಮುಗೀತು
ಮಾಡ್ಬೇಕಂಬ ಗೊತ್ತಾಗಲ್ಲ ಡಿಗ್ರಿಡಿಗಿ ಅ ಡಿಗಿ ಆದ ಕಾಲೇಜ ಗಾ ಸಿವಿ ಮನೆಗೆ
ಈ ಹಂಗ ಏನ್ ನೋಡ್ಪ ಸಲಾ ಹ ಇದು
ರ ಲಾ ಮಾಡಬೇಕಂಬ ಅ
ಲಾ ಅದ್ರ ಏನ ಎಂಗನ್ಪಾ ಇದೇ ಪಸ್ಟ ನ ಕೇಳದ ಹಾ
ಅಡ್ವೊಕೇಟ್ ಆಗದು ಲಾಯರ್ ಅದು ಏನೋ ಕೇಸ್ ಕೋರ್ಟ್ ಅ ಇದು ಮಾಡಿದ್ರ ಮಾಡ್ಕೊಂಡ ಹೋದ್ರ ಅವ್ರು
ಹಾ ಹಾ ಕ ಕರಿ ಜ್ಯಾಕೆಟ್ ಏನ ಹಾಕ ತಾ
ಕರಿ ಜಾಕೆಟಲ್ಲ ಕರಿ ಕೋರ್ಟ್ ಹಿಂಗೆ ಆತಾವ ಮರ್ಯದೆ ಕಳದಿದ್ಯಾ
ಹೆಂಗ ಗೊತ್ತಾ
ಹ್ಮ್ ಅದ
ಎಲ್ಲ ಈ ಕಡೆ ಬಂದ ಎಲ್ಲ ನೆನಪ ಹೋಗ ಹೋಗಿಬಿಡ್ತದೆಗಡೆ ಎಟ ಅದಂತ ಪಿಜ ಕಾಲ ಪಸ್
ಕಾಲೇಜ್ ಪಿಸು ತೊಂಬತ್ತು ಸಾವಿರ ಅದ
ಎಸ ವರ್ಷ ಪ್ಪಾ ವಸ್ಸಿಗೆಟ್ಟ
ವರ್ಷಿದ ತೊಂಬತ್ ಸಾವಿರ ಅದ
ಎಷ್ ವರ್ಷದ ಇರ್ತ್ತ ಮೂರ್ ವರ್ಷ
ಹ್ಮ್ ಕಂಡಾಪಟ್ಟು ಒಜ್ಜ ಉಂಟದ ಮೂರ್ ವರ್ಷ ಮಾಡಕ್ಕದ
ನ್ ಮಣಕಾ ಇನ್ನು ಸಣ್ಣ ಅರಿ ಎಲ್ಲ ಏನ್ ಅನಸಲ್ಲ ಅದಲ್ಲ
ಸಣ್ಣಾರದ
ಮ ಸಣ್ಣಾರೆ ಮತ್ತ
ಏ ನಿಮ್ಮ ಡಿಗ್ರಿ ಮುಗುದದಲ್ ದೇ ಸಣ್ಣ್ಯಂತಲ್ಲ ಡಿಗ್ರಿ ಮುಗುದ್ರನ
ಹೇಗೀ ಮಮ್ಮತ್ ನಾವ ನೋಡ ಕ ಸಣ್ಣವರ ಕಾಣ ಲ ಆ ಸಣವ ಕಾಣಿ ನೀವೊಂದ್ ಎರಡ್
ಆ ಗಣ ಮತ್ತೆ ಅವಾಗ ಆದ್ರೆ ಮಕ್ಕ್ಕಳಾಗ್ತವಿ ನಮ್ಮ್ರೆ ವಏಸ ಆಗಿಲ್ಲ ಮಲ್ಯಗ ಇಲ್ಲಿ ಆಗ್ಲಿಲ್ಲ ನಾನ ಬ್ಯಾಚಿನ ಹುಡುಗರು ಮತ್ತೆ ಅವುರೆಲ್ಲ ಲಗಣ ಆಗೆರ್ ಅವ ಸಣ್ಣ ರವರೇನ್
ಅವರ
ಹಾ ನಾವ್ ಸಣ್ಣರದೆ ಅವ್ರ ಪಾಸಾಗಿ ಪಾಸಾಗಿ ದೊಡ್ಡರಗ್ಯಾರಂದೆ
ಹ್ಮ್ ಅದ ದೊಡ್ಡವಣ್ಣ ಹೇಳಿದಂಗತ್ತ
ಹ್ಮ ನಾವು ಫೇಲ್ ಆಗ ಫೇಲ್ ಆಗಂತ ಉಳಿದೇವನಾ
ಎಲ್ಲ ಪೇಲಾದಾರ ಬೆಳದಾರ ಪಾಸ್ದಾರ ಸುಮ್ ಮುಂತಾರ ಎ ಸಣಾರ ಅಲ್ಲ ಎಲ್ಲ ರೀ ಒಳ್ಳ ನಿಮ್ಮದ ಕಾಯಪೆಲ್ಲ ಸಂತೆ ಮಾಡಕ್ ಬಂದವಿ
ಹ ವ ಮನೆ ಸೌದಾರ ಮಾಡಲ ದೆನು ಈ ಕಡೆ ಏ ನಮ್ಮ ಒಕ್ಕಲ್ ತನ ಮಣ ಐತಿ ಈ ಕಡೆ ಮನಿದ ಕಾಯಿ ಪಲ್ ಗೀ ಪೈಲ್ ಎಲ್ಲ ಸಂಸಾರ ಮಾಡಲೈತಿ ವಜ್ಜದ್ದಂಗ ಅದ
ಮಾಡ್ಬೇಕು ಎಲ್ಲಿ ಕಾಯಪಲ್ತಾರಕೆನೊ
ಹೆಂಗ
ಇಪ್ಪಲ್ ತರ ಈಗ ಒ್ಸಂಸಾರ ಮಾಡಿದಂಗೆಯಾ
ಮತ್ ಸಸ ಸಂಸಾರ ಮಾಡಿದ್ರ ಅಷ್ಟೇ ಕಾಯಿ ಪಿಲ ತರ್ತಾರೆ ಮತ್ತೆ ನಿನ್ ಬಿಟ್ರೆ ಯಾರು ನಿನ್ ಮನ್ಯಾಗ ಯಾರ ಅಂರ್ತಾರೆ ನೀನೇ ಮಾಡ್ತವನ್ ಸರ್ ಅವಗೆ ನೀನೇ ತರಬೇಕಾಗ್ತದೆ
ಕೆಲವೊಂದು ಟೈಮ್ ತರಬಕಾಗ್ತೈತಿ ಹೌದಿಲ್ಲ
ಈಗ ನೋಡ ನಿಮ್ಮ ಮನಿ ಸಂಸಾರನ ನಿಮ್ಮ ಅಪ್ಪ ಆಯ್ತು ರಾಜೀನಾಮೆ ತಗ್ಬಿಟ್ಟಾನಾ
ಎಲ್ಲಿ ರಾಜೀನಾಮೆ ರೀ
ಹ್ಮ
ಸು ಅವಾಗ ಏನ ಮನ್ ಪೋನ್ ಹೇಳ ಅಂದ್ರೆ ತರಬೇಕುಕ್ಟಿ ನಾನನ್ ಅವಾಗ ತರಲ್ಲ ಅಷ್ಟೇ
ಹಂಗಂದ
ಕೆಲವೊಂದು ಟೈಮ್ ತರಬೇಕಾಗ್ತೈತಿ ಏನು ಮಾಡಕ್ಕಾಗಲ್ಲ
ಅಲ್ಲ ಅಣ್ಣತಮ್ಮೆಂದ್ರ ದುಡ್ಲಯತ್ರಿ ಈಗ ದಿನ ಎಂಟತ್ ಸಾವಿರ ಪಗರ ಹೆಂಗ
ಹ ಎಂಟತ್ತು ಸಾವಿರ
ಎಂಟ ಸಾವಿರ ಇನ್ಕಮ್ ಅದ ಎಂತೆ ನಿಮಗೆ ಎಲ್ಲ ರ ದುಡಿದೀರಿ ಕಣಿ ದುಡ ಎಂಟ್ ಸಾವಿರ ಮಾಡ
ಚಾಲು ಮಾಡಸ್ಬೇಕ ಅಂತೇಳನಿ ಏನತ ನಿಿನ
ಹೌದಾ
ಬಟ್ ಏನ್ ಮಾಡ ನಾವ ಮನೆಗ ಸು್ ಓಡಾಳ ಹಕತ್ತವ ತಿರ್ಗಾಡೆ ತಿರ್ಗಾಡೆ
ಯಾರ
ಅ ತಮ ಮನರ
ನಿನ್ ತಮ್ಮರ ಎಜುಕೇಶನ್ ಅದಲ್ಲೇ ನಿಮ್ಮ ಸಾಲಿ ಬಿಡಿಸಸ್ತೇ ಏನು
ಗರಪ್ಪ ಚಾಲ ಸುಮ್ಮ ಯಾವಾಗರ ಬುತ್ತಿ ಕೊಡಕ್ ಅದು ಕೊಡಕ ನಡತದಲ್ಲ ಹದ
ಯಾರನ್ನು ಹೆಸುತ್ತೆ
ಏ ಲೇಬರ್ ಇರ್ತಾವ ಸುಮ್ಮ ಸುಮ್ಮ್ ನಾನ ಎಲ್ಲ ಮಾಡ ಮೇಂಟೈನ್ ಮಾಡ್ಕೊ ಹೋಗ
ಮತ್ತೆ ನಿಮ್ ಡ್ಯಾಡಿ ಗಾಡಿಿಗೆ
ಅದೇ ಅವ್ರ ಅಲ್ಲ ಕೆಲ್ಸ ಮಾಡಲ್ಲ ಆದಿಲ್ಲ
ಅ ಗಾಡಿಿಗೆ ಹಸ್ತ್ರ ಏನಂದ ನಿಮ್ ಡಾಡಿಿಗೆ ನೀವೇ ಮೇಂಟೈನ್ ಮಾಡ್ಕೊಂಡು ಹೋದ್ರಾಗ
ಇಲ್ಲ ಕೆಲವೊಂದು ಟೈಮ್ ಅವ್ರ ನೋಡ್ತಾರ ಬಟ್ ಅವರು ಅವ್ರೇ ಸುಮ್ ಕುೂಂತಾರ ಏನ್ ಮಾಡಾಕ್ ಆಗಲಿ
ರಣಿ ಇಟ್ಟಕೊಂಡ್ ಹೆಂಗ ಸುಮಕ ಕುಂವ ನೀವುಟ ದುಡ್ಲದ ಮತ್ತೆ ಯವಾಗ ವಯಸ್ಸಾದ ದುಡಿದ್ರರಿ ಏನ್ ಇನ್ನೊ ಒಂದ ಎರಡ್ ವರ್ಷ ನೀ ಮಾಡಲ ಲಗ್ನ ಬರ್ದ ನಿಂದ ಲಗ್ನ ಬರ್ದವ ಏನ್ ಮಾಡ್ತೀರಿ ನ ಸಾಲ ಮಾಡದ ಮದಿ ಮಾಡಕ್ಯದ
ಹಂಕ್ಯಾತ್ ನೋಡ ಮತ್ತ್ ತಣೆವಾರ
ನಾ ಹಂಗೆ ಆಗ್ತಲ್ಲ ಹಂಗೆ ಆಗೇನು ಮತ್ತತ್ ನೋಡು ಅದೊಂದು ನ ಕಳ ಗಾದೆ ಮಾತಾಡಲ್ಲ
ಯ
ಹೊಂಟ ಉ್ರ ಕು ಹೊಂಟ ಹನ್ರು ಕುಡಿಕೆ ಒಂದು ಸಾಲದಂತ ಅದ್ರಂಗ ಹೆಂಗದಂದ್ರೆ ಸಜ್ಜದ ಪರಿಸ್ಥಿತಿ ಅವರು ಅವ್ರು ಯಾರ ಬ ಯಾರು ಬೈ ಬಬಾರದ ಮತ್ತಲ್ ಮೈ ಬವನ ನಮ್ಮ ದೋಸ್ತೆ
ಹೌದೌದು ಬುರ
ಹಾ ಅವಂದ ಹೆಂಗದಂದ್ರ ದುಡಿಯೋದ ಒಂದ ನಾಲ್ಕ ಲಕ್ಷ ದುಡೋದು ಮತ್ತ ಯಾರ ಅಣ್ಣ ತಂಬ ಯಾರ ತನಬ ಮದ ಮಾಡದು ಮತ್ತೆ ಸಾಲ ಮಾಡದು ಮತ್ತೆ ಒಂದ ಎರಡು ಮೂಲ ಮತ್ತೆದು ಮತ್ತತ್ ಆ ಸಾಲ ತಿರ್ಸಕ್ ಮತ್ತೆ ಹೋಗೋದ ಅಗೆ
ಹಂಗ ನೋಡಪಾ ಸೌಕರ್ಯದ
ತ್ತ
ಮದ ಕ ಎಮ ಮಾಡತ
ಅಲ್ಲ ದುಡಿಯದಾದ್ರೆ ಬಿಡ್ಬೇಕು ಇಲ್ಲ ಅದಾದ್ರೂ ಬಿಡ್ಬೇಕ್ಆಗ್ತದ.
ಹೌದಿಲ್ಲ ಮನೆ ಏಷ್ ಜನರ ಅನ್ನದೆ ಇ ಇಂಪಾರ್ಟೆಂಟ್ ಅಲ್ಲ ಯರ್ ಎಷ್ಟು ತಿಳ್ಕೋಡರೆ ಅನ್ನೋದೆ ಇಂಪಾರ್ಟೆಂಟು.
ಬಜೆಟ್ ಮಾಡ್ಬೇಕು ಅದಕ್ಕ.
ಬಜೆಟ್ ಮ ಈಗ ಎಲ್ಲ ಸಯೊದೆ ಕೆಲಒಬ್ರು ಸಯಾ ಎ ಮನಿ ಏನ್ ಮಾಡ್ತ್ - ಬಿಡು ಅವನ್ ಶಾಲಿ ಹೋದ ಇನ್ನೊಂದ್ ನಾಲ್ಕು ವರ್ಷ ಎಂಜಾಯ್ ಮಾಡಮ ಅಂತ ಅಂತಾರೆ.
ಪ್ಯಂದ್ಯದ್ ಬಗ್ಗೆ ಮಾತಾಡ್ಬಹುದ ನಮ್ದು ನಮ್ದು. ನಾ ಆಟೆ ಪಂದ್ಯ ತಗೊಂಡ್ ಏನ್ ಮಾಡನ್ಹೇಳು.
ಇವಾಗ್ ಗೆದ್ ತಗೊಂಡಿವಿ ಅಂದ್ರೆ ಮುಂದೆ ಏನ ಸ್ವಲ್ಪ್. ಕಷ್ಟ ಆಗಲ್ಲ ಹಾ.
ಇಲ್ಲ ಬರೇ ದೇಶ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಬಜೆಟ್ ಮಾಡ್ಬಾರ್ದು. ನಾ ಪ್ರತಿಯೊಂದು ಮನಿ - - ಮನ್ಯಾಗ ಬಜೆಟ್ ಆಗ್ಬೇಕು ಇರಿಕ್ಕೆ ಇರ್ ರಿಲೆಷನ್ ಎಷ್- ಎಷ್ಟ್ ಆದಾಯ ಬರ್ತ ನಾವು ಒಳ್ಳೆ ಇದಕ್ ಇಷ್ಟ ಇನ್ಕಮ್ ಇದ ಖರ್ಚು ಮಾಡ್ಬೇಕಂತ ಹಾಕ್ಬೇಕು ಅವಾಗ್ಲೇ. ಒಂದು ಪ್ಲಾನ್ ಸಿಗುತದ್ ನಾವ್ ಏನ್ ಮಾಡ್ಬೇಕು ಯಾವ ಯಾವ ಫೀಲ್ಡ್ ಅತಿ ಹೆಚ್ಚು ವರ್ಕ್ ಮಾಡ್ಬೇಕನ್ಂಬೋದು.
ಹಂಗೆ ದ್ರಿ ರೀ ಒಳ್ಳೆ ನೀವೇನ್ ಮಾಡ್ತೀರಾ.
ನಾವು ಬಿಸ್ನೆಸ್ ಮಾಡತೀವಿ. ಮೈನಿಂಗ್ ಮೈನಿಂಗ್ ಬಿಸ್ನೆಸ್ ಹ. ಮೈನಿಂಗ್ ಎಕ್ಸ್ಪೋರ್ಟ್ ಮಾಡ್ತವ ಅಮೇರಿಕ್ಕೆ ಇಲ್ಲಿಂದ.
ಬೇಕ
ಎ ಇಲ್ಲ ನಮ್ ಡೀಲರ್ ಹಕ್ತಿವ್ ಅವ್ರು ಅಕಡಿಂದ್ ಅಕಡಿಂದ್ ಮತ್ ಅವ್ರು ಇನ್ನೊಬ್ರು ಡೀಲರ್ ಇರ್ತಾ ಅವರು ಆ ಕಡೆ ಬೋಟ್ಲಿಂದ ಸ್ಟಾನ್ಪೋರ್ಟ್ ಮಾಡ ಸಾನ್ಸ್ಪೋರ್ಟ್ ಮಾಡ್ಸ್ತಾರ.
ಅವೋ ಅಜ್ಜಲ್ಲ.
ಕ್ಷ ಏನಾಯ್ತು ಅದರ್ಕ ಬೇರೆ ಕೂಲ್ ಆಳಿಗೆ ಹೋಯ್ತ್ ಒಂದ ಒಂದ್ ಲಕ್ಷ ರ್ ಎಂಬತ್ ಸಾವ್ರ.
ಅವ್ರಿಗ್ ಯಾಕ್ ಪಗಾರ
ಹ್ಮ್ ಹ್ಮ್ ಹ್ಮ್
ಏಟಾಯ್ತು ಒಂದಿಬ್ರು ಮೂವಾರ್ ಮಂದಿ ಮಾಡ್ತಾರ ತಿಂಗಳದಾಗೆ.
ಹ್ಮ್ ಅಲ್ಲೇ ಆಯ್ತು ಒಂದ್ ಒಂದ್ ಲಕ್ಷ ಚಿಲ್ಲರೆ.
ತಿಂಗ್ಳುಗೆ ಹನ್ನೆಡ್ನೂರ್ ಅಂದ್ರ ಎಟ್ ಆಯ್ತ್ ಹೇಳು ಮೂವತ್ ಆರು ಸಾವಿರ ಆಯ್ತು ಒಬ್ನಿಗೆ.
ತೊಂಬತ್ ಸಾವ್ರ ಒಂದ್ ಲಕ್ಷ ಇಡಿ.
ಹ್ಮ ಒಂದ್ ಲಕ್ಷ ಕೂಲಿಯರ್ ಹೋದ್ರನು ಒಂದ ಎಂಬತ್ ಸಾವ್ರ ಮತ್ - ಮಷಿನ್ ಬೆಲೆ ಡೀಸೆಲ್ ಬೆಲೆ ಮತ್ತೆ ನಾನು ತಿರಿಗಾಡ ಖರ್ಚ ಊಟ.
ಹ್ಮ್ ನಿನಿಗ್ ಎಷ್ಟ್ ಹುಳ್ದಂಗ - -
ಇಕಡೆ ಅಂದ್ ಎಪ್ಪತ್ ಸಾವ್ರ ಉಳಿತ್ ನೋಡ್ ಎಲ್ಲಾ
ಸಾಕಲ್ಲ
ಹ್ಮ್ ಅಂದ್ರು ಒಬ್ನೇ ಮಾಡಿದ್ರ ಆಗ್ತದ ಒಂದ್ ನಾಕ್ ಮಂದಿ. ಬೇಕಾಗಿತ್ತು ಕೆಲ್ಸಕ್ಕೆ.
ಮತ್ತ್ ನೋಡ್ರಿ ನಾವನ್ ಬರ್ತವಿ.
ಏನ್ ಮಾಡ್ತ್ ನೀವ್ ಬಂದ್ ನಮ್ಗೆ ಕೆಲ್ಸಯಿಲ್ಲ ಇಲ್ಲಿ ನೋಡಣ ಇನ್ನೊಂದ ಇನೊಂದ ಬ್ರ್ಯಾಂಚ್ ಆಕಡೆ ಓಪನ್ ಮಾಡೀವಿ. ಬರ್ಲೈತಿ ಆದ್ರ ಅದೇ ಮ್ಯಾನೇಜರ್ ಮ್ಯಾನೇಜರ್ ಆಲೈತಿ.
ಯಾವ್ ಕಡೆ ಹ ಯಾವ್ ಕಡೆ ಮಾಡ್ಬೇಕು.
ಏನು
ಬ್ರ್ಯಾಂಚ್ ಶಿವಮೊಗ್ಗನ ಇ ಇ ಇವಾಗ್ ಇರೋದಲ್ಲಿ ಬ್ರಾಂಚ.
ಇವಗ್ ಇಲ್ಲೆ ನಮ್ಮರ ಆಗದಲ್ಲೂ ಇಲ್- ಪಕ್ಕ ಬ್ರಿಡ್ಜ್ ಅತ್ರ ಸತ್ಯ ಹಾ ನಮ್ದೇ ನಮ್ದೇ ಈಗ ಒಡ್ಲತಿ ನೋಡ ಹ್ಮ್ ಅದು ಹಟ್ಟಿ ಮೇಲ
ಹೌದೌದೌದು ನಿಮ್ದೆನದು
ಕರ್ಚು ಬರೀ ಶೆಡ್ಡಿಗೆ
ಇದು ಜಾಗುಕ್ಕೆಷ್ಟ್ ಕೊಟ್ರೀ
ನಮ್ಮ ಮನೆ
ಮನೆವಲ ನ
ನಡ ನಡ ಎಕರೆ ಅತ್ತ ಅದರ ಎಕರೆ ಶೆಡ್ಗರೆ ಎಲ್ಲ ಇನ್ ಆರ್ ಯೆಕ್ರೆ ಹೊಲ ಮಾಡ್ಲತ್ತ
ಹೊ ಹೋ
ಅ ಕಡೆ ಈ ಕಡೆ ಮುಂದೆ ಆತವ ಒಲ್ಲೆ ಇದೇನಪ್ಪ ಅಂದ್ರ ಇಗೋಂಟ ಗಾಡಿ ಪಾರ್ಕಿಂಗ್ ಹೊಸರ
ಹೌದೌದು
ಏನ ಕಮರ್ಷಿಯಲ್ ಆಗ್ ಹಾ
ದೂರಾಗಲ್ಲ್ ನಿಮ್ಗ
ಇಲ್ಲ ಇಲ್ಲ ಮಾಡಿದ್ರೆ ಏನು